ಹ ಮಗು ಎತ್ಕೊ.
ಹಾ ಕೇತಿದೆೇ ನೋಡಿವಾಗ.
ಹ್ಮ್ ಹ್ಮ್ ಕೇಳ್ತಾ ಕೇಳ್ತ.
ಹಾ ಮೇಡಮ್ ಏನ್ ಮಾಡ್ತಾ್ದೀರಾ.
ಏನಿಲ್ಲ ನೋಡ್ರಿ ಮನ್ನೆ ಗರ್ತ್ತೀವಿ ನೀವನ್ ಮಾಡಾಕತ್ತರಿ ಮೇಡಮ್ರ.
ನಾವು ಏನಿಲ್ಲ ನೋಡಿ ಊಟ ಆಯ್ತು. ಹ್ಮ್ ಫೋನ್ ಬಂತು ಮಾತಾಡ್ತಾ ಇದೀನಿ. ನಾವಾ. ದೋಸೆ ಮಾಡಿದೀವಿ ಮೇಡಮ್ ಬೆಳಗ್ಗೆ ದೋಸೆ ಮಾಡಿದೀವಿ. ದೋಷೆ ಮತ್ತೆ. ಅಹ ಕೊಬ್ಬರಿ ಚಟ್ನಿ ಆಲೂಗಡ್ಡಿ ಮಾಡಿದ್ವಿ ಊಟ ಮಾಡಿದ್ವಿ ಅದೇ ದೋಸೆ ಇಟ್ಟನ ಮತ್ತ. ಮಂತಟಾಕ ನೋಡಿವಿವಾಗ.
ಹ್ಮ್ ಹ್ಮ್.
ಜೋರ್ ಮಾತಾಡಿ ಮೇಡಂ್ ನಿಮಗೆೇನು.
ಹಾ ಕತ್ವ ಜೋರು ಮಾತಾಡ್ತಾರೆ ಮೇಡಮ್.
ಹಾ ಇವಾಗ ಕೇಳ್ತದೆ ಮೇಡಮ್.
ಹಾ ಕೇಳ್ತತ್ತ ಮೇಡಮ್.
ಹಾ ಏನ್ ಮಾಡ್ತಾ ಇದಿದ್ದೀರಾ ನಿಮ್ಮದು ಟಿ ಆಯ್ತಾ.
ಹಾ ನಮ್ದು ಟೀ ಆಗಲ್ ನ ಕುಡಿಬೇಕಕ್ ನೋಡಿ ಈಗ.
ಇನ್ನುೂ ಆಗಿಲ್ಲ ಇವಾಗ ಟೈಮ್ ಆಗಿದ ಅಲ್ವಾ.
ಟೈಮ್ ಆಗ್ಯದ ಇನ್ನ ಮಾಡ್ಕೊಂಡ್ ಕುಡಿಬೇಕ ಈ ಸದ್ದ
ಹ ಹಾ ಏನ್ ನೀವು ಡಿಕಾಕ್ಷನ್ ಕುಡಿಯದ ಏನ್ ಹಾಲಿನ ಕುಡ್ಯದ
ಡಿಕಶನ್ ಕುಡ್ತೀವಿ ಹಾಲಿಂದನ ಕುಡ್ತೀವಿ
ಹೌದಾ ಏನ್ ಎಮ್ಮಿ ಇದೆ ನಿಮ್ಮ ನಿಮ್ಮ್ ಮನೇೆಯಲ್ಲಿ
ಯಾ ಏಮ್ಮಿಲ್ಲ ಪಮ್ಮಿಲ್ಲಾ ಹಾಲ್ ತೋತವಿ ಡೈರಿ ಹಾಲ್ಲಾನೇ ತಗೊಳ್ಳೋತ್ತಿವ ದಿನ ಹತ್ ರೂಪಾಯಿ ಕೊಟ್ಟು ಒಂದ್ ಹಾಲು ಒಂದ್ ಮೊಸರು ಇಪ್ಪತ್ತು ರೂಪಾಯ್ ಕೊಟ್ಟ ಹತ್ತು ರೂಪಾಯ್ ಕೊಂದು ಹಾಲ ಅತ್ತು ರೂಪಾಯ್ ಕೊಂದು ಮೋಸ ತೊಂದು ಹ್ಮ ಡೈರಿ ತುಂಬದೇ ಕೊಡ್ತೀವಿ ನೋಡ್ರಿ
ಹೌದಾ ಚೆನ್ನಾಗಿರ್ತಾವ ಡೈರಿ ಹಾಲು
ಯಾ ಚೆನ್ನಾಗಿರ್ತಾವ ಅವುಕರದಾಗ ಏನಿರ್ತಾವ ಧರ್ಮ ಸುಮ್ತ್ ಇನ್ನೇನ್ ಬುಡಗಡಿಲ್ಲ ತೊಂಡ ಕೊಡಿಯದ ಯಾವನ
ಹೌದಾ
ಹ್ಮ್
ಹ್ಮ್ ಹ್ಮ್ ಮತ್ತೆ ಮೊದ್ಲು ಏನು ಹೆಮ್ಮಿ ಇತ್ತು ನಮ್ಮ್ ಮನೇಲಿ ಅಂತ ಹೇಳ ದ್ರಿ ಏನಾಯ್ತು ಎಮ್ಮಿ
ಇತ್ತು ಎಲ್ಲ ಇತ್ತು ಒಕ್ಕಲತನ ಇತ್ತು ಆಕ್ಳ ಇದ್ದುವ ಎಮ್ಮಿ ಇದುವ ಎಲ್ಲ ಇದ್ದುವು ಹೊಸೂ ಮಾರೀವ ಮನ್ಯಾಗ ಕಟ್ಟಾಕ್ ಜಾಗಿಲ್ಲ ಏನಿಲ್ಲ
ಹ್ಮ್ ಹ್ಮ್
ಅಷ್ಟೇ ನೋಡ ಮನುಷ್ಯರದಿವ ನೋಡ ಈಗ ದನನಿಲ್ಲ ಕರನಿಲ್ಲ ಎತ್ತನಿಲ್ಲ ಕತ್ತಿನಿಲ್ಲ
ಹ್ಮ್ ಹ್ಮ್ ಓ ಹೌದಾ ನಿಮ್ಮ್ ಹಳಿಗಳಲ್ಲಿ ದನಕರಗಳು ಅಲ್ವಾ ಜಾಸ್ತಿ
ಎಲ್ಲ ಹಳ್ಳ್ಯಾಗನ ಇರ್ತಾ ಸ್ವೀಟ್ಯಾಗನು ಇರ್ತಾವ
ಹ್ಮ್
ಈಗ ಎಲ್ಲಾ ಕಡಿ ಮೇಲ್ಲಾ ತಲಿ ತನಕ ಮಾರ್ಕೊ ತಿನ್ನಾಕ್ತ ಬಿಟ್ರ ಆ ಕಡೆ ಹೋಗಿ ಅಕಡೆಲ್ಲನ್ ಹೋಗಿ ಕೋಯ್ತಾರ ಆಯ್ತತಿನಕ ಸಾಲಲ್ಲಗದ ಹಣ್ಣ ಸಾಲಲ್ಲುವ ಏನು ಸಾಲಲ್ಲ
ಹ್ಮ ಹೌದ ಬಿಡು
ಹ್ಮ್
ನೀವ ಡೇಲಿ ರೊಟ್ಟಿ ಮಾಡೋದಾ ಏನ್ ಯಾವಾಗ
ಹ್ಮ್ ನಾವ್ ರೊಟ್ಟಿ ಮಾಡ್ತೀವ್ ನೋಡ ಮುಂಜಾನ ರೊಟ್ಟಿ ರಾಜಗಿರ ಪಲ್ಲೆ ಕೋಸಂಬರಿ ಮಾಡಿದಿವಿ
ಹೌದಾ ಯಾಕಂದ್ರೆ ಬೆಂಗ್ಳೂರಲ್ಲಿ ನನ್ ಫ್ರೆಂಡ್ ಅಕ್ಷತಾ ಅಂತ ಹೇಳಿ ಅವಳ ಹಸ್ಬೆಂಡ್ ಅಲ್ಲೇ ವರ್ಕ್ ಮಾಡೋದ
ಹ್ಮ್ ಹ್ಮ್
ವರ್ಕ್ ಮಾಡೋದಲ್ಲ ಅವ್ರ್ದ ಏನ್ ನಿಮ್ಮದ ಏನ್ ಅಡ್ಗಿ ಏನೇನ್ ಮಾಡ್ತೀರ ಅಂತ ಕೇಳ್ದ ನಾನು ನಾವು ಪಲಾವು ಅವಲಕ್ಕಿ ಮಂಡ್ಲಾ ಸೂಸಲ ಚಪಾತಿ ಈ ತರ ಪಲ್ಯ ಆ ಐಟಮ್ಸ್ ಎಲ್ಲ ಹೊಂತೀವಿ ರೊಟ್ಟಿ ಮಾಡಿದ್ದು ಕಡಿಮೆ ಅಂತ ತಂದಲ್ಲವಳು
ನಾವ ಬರೆ ರೊಟ್ಟಿ ಮಾಡಿವಿ‌ ಇದೆ ಊಣತಿವ್ ನೋಡು
ಯಾಕಂದ್ರೆ ಅಲ್ಲಿ ಮಾಡಿ ಸಪ್ಲ ಕೇಳಬಾರದಂತೆ ಬೆಂಗ್ಗಳೂರಲ್ಲಿ ಇಲ್ಲ ಏನನನ್ಲಿ ಸ ಸ್ವ ಒಟ್ಟ ಸ್ವಪ್ಲ ಬರ್ಬಾರದಂತ ಮನಿಗ ಹಾ ಕೈಲ್ಲೆ ರೊಟ್ಟಿ ಮಾಡೋದು ಸಪ್ಲ ಕೇಳ್ತದಲ್ವಾ
ಹ್ಮ್ ಹ್ಮ್
ಈಗ ನಮ್ಮ್ ಹಳ್ಳಿಯ ಹಳ್ಳಿಯಲ್ಲ ಆದರು ಹಿಂದಲ ಮನಿ ಅಥವಾ ಬಾಜು ಮನಿ ಮುಂದಲು ಮನಿ ರೊಟ್ಟಿ ಮಾಡ ಅದ್ ಕೇಳ್ಸ್ತಾಯಿಲ್ವಾ ನಮ್ ನಮ್ ಮನಿಗೆ
ಹ್ಮ್ ಹ್ಮ ಹ್ಮ
ಕೇಳಿಸಬಾರ್ದ ಅಂತ ಏನಿಲ್ಲ ಇಲ್ಲ ಅಲ್ಲ ಏನು ಕೇಳ್ಸಿದ್ರೆ ಅದ್ ಒಂತರ ಅಮ್ಮ ಅಮ್ಮ ಒಂತರ ಮಾಡ್ತಾರಂತೆ ಅವರು ಅದು ಏ ಏನಪ್ಪ ಗೊತ್ಲ್ಲ ರೊಟ್ಟಿ ಒಂತರ ಅಂತಾರ್ ಅಂತ
ಹ್ಮ
ರೊಟ್ಟಿ ಒಂತಾರಾ ಇವ್ರೇನ್ ಹಳ್ಳಿ ಟೈಪ್ ಇದ್ದಾರೆ ಅಂಗಡಿ ಅಂತಾರಂತೆ
ರೊಟ್ಟಿ ಉಂಡ್ರೆ ಕೈಗಾಲ ಶಕ್ತಿ ಇರುತ್ತೆ ಬರೀ ಅನ್ನ ಪಲಾವು ಉಪ್ಪಿಟ್ಟು ಅಮಕ್ಕಿ ತಿಂದ್ರೆ ಏನಿಲ್ಲ ಅವು ಕೊಟ್ರ ಹೊತ್ಕೊಂಡ್ ಬರ್ತ
ಹ್ಮ ಹೌದು ಬಿಡಿ ಹೌದೌದ ಅದು ಸತ್ಯ ಬಿಡಿ ಯಾಕಂದ್ರೆ ಅ ಹುಡುಗಿ ಪ್ರೆಗ್ನೆಂಟ್ ಇದಿದ್ದಾಳೆ ಇವಾಗ ಅವಳಿಗೆ ರಕ್ತ ಇಷ್ಟು ಒಂಬತ್ತು ಒಂಬತ್ತರ್ ಮೇಲೆ ಇತ್ ಅಷ್ಟೇ ಹ್ಮ್ ಕಡಿಮೆ ಇದೆ ಅಲ್ಲಿ ಏನು ರ ರೊಟ್ಟಿ ಮಾಡದೇ ಇಲ್ಲ ಅಂತ ಅವರು ಹ್ಮ್ ರೊಟ್ಟಿ ಅದಿಕ್ಕೆ ರೊಟ್ಟಿ ಉಣ್ಬೇಕವಾ
ಅದು ಇದು ಮೊಸರು ಹಾಲು
ಹ್ಮ್ ಎಲ್ಲ ಉಣಬೇಕು ಅವರು ಏನಿಲ್ಲ ಬರೀ ಚಪಾತಿ ಅನ್ನ ಚಪಾತಿ ಅನ್ನ ಈ ತರದು
ಚಪ್ಪತಿ ಅನ್ನ ಚಪ್ಪತಿ ಅನ್ನ ಉಂಟರು ಏನು ಶಕ್ತಿ ಬರೋದಿಲ್ಲ ಏನಲ್ಲ
ಹಾ ಬೆಂಗ್ಗಳೂರಲ್ಲಿ ಅದೇ ಹ್ತಾರೆ ನೋಡು ಹ್ಮ್ ರೊಟ್ಟಿ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಜಾಸ್ತಿ
ಹಾ ಹೌದು ಮೇಡಮ್ ಹ್ಮ್ ಚೆನ್ನಾಗಿದ್ದೇನೆ ಮೇಡಮ್ ಒಳಿಗೆ
ಅಲ್ಲಿ ಜನ್ರಿಗೆ ಮತ್ತಷ್ಟು ಜನರಿಗೆ ಜಗಳ ಹಚ್ಚಿದ್ರೆ ಹಳ್ಳಿ ಜನ್ರೇಗೆಲ್ತಾರೆ ಅಲ್ವಾ
ಹ್ಮ್ ಹೌದ್ರೀ ಮೇಡಮ್ ಅವ್ರೆ
ಅವ್ರ ಹತ್ ಜನ ಬಂದ್ರು ಮ್ಯಾನೇಜ್ ಮಾಡ್ತಾರ ಅಷ್ಟ ಹತ್ತು ಜನಾನ ಜಗಳಕ್ ಬಿದ್ರೆ
ಹ್ಮ್ ಹೌದ್ರ ಮೇಡಮ್ ಅವ್ರೆ
ಹ್ಮ್ ಅವೆನ್ ಬರಿ ಪಿಜಾ ಬರ್ಗರು ಆತರ ಬರೀ ಆರ್ಡ್ರ ಮಾಡ್ಕೊಂಡೇ ತಿಂತಾವ್ ಮನೇಲಿ ಅಂದರು ಅಡುಗಿನೇ ಮಾಡೋದಿಲ್ಲ ಒಂದೊಂದು ಫ್ಯಾಮಿಲಿ ಅಂದ್ರು ಅಲ್ಲಿ
ಹಾ ಇದು ಅಗಳೇ ಆಡ ಕಳಕ್ ನಿಂದಿರಲ್ಲ ಎರಳನಿ ಈಗ ದಾಮನ್ ಮೇಲಿದದ ಅನ್ನಂದ ನಿ ಬೆಣ್ಣು ಹನೊಂದು ನಿಂಬೆಹಣ್ಣು ಅಂಗೈ ಗಿಡಕಂದು ಸುಯೆ ಕೆಂಪಾಯಿ ಗುಡ್ಡತ್ತ ಹೇಳತ್ರ ಕೆಂಪಾಯ ಗುಡ್ಡತ್ತ ಇಳಿಯ ಇಳಿಯಾಗ ಈವರ ಗೌಡ ನ ಹೆಸಾರೆನು ಅಂತ ಕೇಳಳ ಊರಗೌಡನ ಹೆಸರೆನ ಶಾಂತಗೌಡ
ಯಾಂತ ಯಾರ್ ರಿ ಅವನು
ಅವನ್ ಸತ್ಕೊಂಡಾಗ
ಸತ್ಗಣ್ಣವನ ಹೆಸರಿ ಹೇಳ್ರಿ ಏನ್ ಶಾಂತ ಗೌಡ
ಮತ್ತತ್ ಅವರು ಅವನ್ ಹೆಸರು ಅವಾಗ ಬಿಟ್ಟಾರ ತದಾ
ಅ ನೀವು ಬೇರೆಯವ್ರ ಯಾರ ಹೆಸ್ರ ಮೇಲಾದ್ರೂ ಕೊಡ್ಬೋ ಕಡ ಕಟ್ಬೋದಾಗಿತ್ತು
ಇವರ ಗೊಡನ ಹೆಸರೇನು ಇವರ ಕೂಡನ ಹೆಸರು ಸ ಸರಿ ನಶೆತ್ ಕೋಡಾ ಹ್ಮ್
ಇರ್ಲಿ ಬಿಡಿ ಮೇಡಮ್ ನೋಡಿ ಚೆನ್ನಾಗಿ ಚೆನ್ನಾಗಿ ಹೇಳಿದ್ರೆ ಇದು ಏನ್ ಓಡ ಒಡ್ದತ್ಯ ಆ ಏನ್ ಅಂತಾರೆ ಏನ್ ಮೇಡಮ್ ಇದು
ಪತ ಪತ
ಇಪ್ಪದಾ
ಪದತಿಯ
ಹೌದಾ
ನ ಬಣ್ಣ ಅಂಗ್ರೆ ಹೆಕ್ಕಬ ಎಷ್ಟ ಕೆಂಬಾಯಿ ಹೂಡ ತ ಹೇಳ ಹೇಳ್ರಿ ಯಾಕ ರೀ ಮೇಡಮಾರ
ಚೆನ್ನಾಗಿಲ್ಲ ಬಿಡಿ ನಮ್ಗೆ ಇಷ್ಟ ಆಗ್ಲಿಲ್ಲ
ಈ ಹೆಂಗ್ರೀ ಅರ್ಧಕ ಡಬಾಡ್ದ್ರೀ ದೇವ್ರು
ಇಲ್ರರಿ ಮೇಡಮ್ ಇಲ್ ಇಲ್ ಬಿಡ್ರ ಮತ್ ಆಮೇಲೆ ಆಡುವ ಆಡು ಆಡುವಿರಿ ಅಂತೆ
ಹ್ಮ್
ಹೇಳಳ್ಬಡಿ ಹ ಮೇಡಮ್ ನೀವು ಆಯ್ತ್ ಮೇಡಮ್ ಮೇಡಮ್ ನೀವು ಬಟ್ಟೆ ಅಂಗಡಿ ಹಾಕಿದ್ರ ಅಲ್ವಾ ಹೇಗೆ ಲಾಭ ಇದೇನಾ ಅದ್ರಲ್ಲಿ ಹಂಗ ಬಟ್ಟೆ ಅಂಗಡಲಿ
ಹಗ ಎಲ್ಲ ಥರ ಬಟ್ಟಿ ಮಾರಿದ್ರ ಲಾಭ ಆತದ ಆಟ ಮಟ್ಟಿಕ್ಕೆಗ್ಲಿಕ್ಕೆಂದ್ರೆ ಮತ್ತು ಲೇಟಾಗಿದಂದ್ರೆ ಅದಕ್ಕೆ ಹಧ
ಹೌದುಡಿ
ಹ್ಮ್ ನಮ್ಮ ನ ಮನೆವರು ಮೂರು ಲಾಭಾಲ ಹಚ್ಚಣ
ಹ್ಮ್ ಹ್ಮ್
ಮಾರದ್ರ ಲಾವ ಮಾರಲಫ್ಲುೂಕ್ಷಣ
ಹೌದಾ
ಹ್ಮ್
ಮತ್ತೆನ್ ಮತ್ತ ಏನ್ ಸಮಾಚಾರ
ಸಮಾಚಾರ ಏನಲ್ರಿ ರಾಸಾನ್ ತರಕೋಬೇಕು ರಾಸನ್ ತರಕ್ಕೋಬೇಕು ನಾವು ಪೋನ ಇಟ್ಟುಕ ಚಿಂದ್ರಸಂತರ ಕೂತ ನಿಪಿಸದು
ಹೌದಾ
ಹ್ಮ್ ಸ್ವಲ್ ತಗೊಂಡ್ ಬರ್ತವಿ ಅದ್ಲಾ ಅದೇನ್ ಮಾಡ್ಯಾಗ ಸ್ವಲ್ಪ ಮಾಡಕ್ ಕುಂತ ಅಕ್ಷಟ ಅ ನಮ್ಮ ಹುಡುಗ ಒಂದು ತಗಂಬ್ ಬರ್ತ ಸ್ಕೂಟಿ ತಗಂಬೋ
ಹ್ಮ್ ಹ್ಮ್ ನಿಮ್ಮ್ ಹುಡುಗ ಇಲಿ ಇರದ ಊರಲ್ಲಿ
ಇಲ್ಲ ಬೆಂಗ್ಳೂರು ಕೊಚ್ಚಿ ಕೋದ ಕುಗನ ಈ ಒಂದು ಮಾನೇಜ್ಯ ಎಗ್ರ ಎಗ್ ಜಮಕ್ ಬಂದಂಗ ಸುರ ಬರ್ತೇನಾ
ಹೌದಾ ಹ್ಮ್ ಹ್ಮ್ ಹುಷಾರಿದ್ದಾನ ನಿಮ್ಮಗ
ಹ್ಞೂ ಹ್ಞ ಹುಷಾರ ಮಗಳಂತರೂ ತೀರ ಹುಷಾರಿ
ಹ್ಮ್
ಮಗನಕಿನ
ಹ್ಮ್ ಹ್ಮ ಹ್ಮ ಹ್ಮ
ಹ್ಮ್ ಈಗಳೇ ಎಷ್ಟು ಯೋಚನೆ ಮಾಡ್ತ ತಾಳೆನ್ ಸುದ್ದಿ ಇನ್ನು ದಿವ್ಸಗಳ ಬಳದ ಇನ ಮುಂದ
ಹೌದೇನ್ರಿ ನೀವು ಭಾರಿ ಚೆನ ಮಾತಾಡ್ತಿರ್ದ್ದೀರಿ
ಏನ್ ಚಂದ್ರೀ ಅವ್ರ ಬಾರಿ ಚೆಂದ ಮಾಡತತಾರ ನಮ್ಕಿನ ನಾವಲೆಯನ್
ಇಲ್ಲ ಬಿಡಿ ನೀವು ಹುಷಾರಿ ಬಾಳ್ ಚಂದ ಮಾತಾಡ್ ನಿ ಬ ಮಾತಾಡ್ಬೇಕ ಅನ್ಸುತ್ತೆ ಮೇಡಮ್
ಬಾಳ ಶ್ಯಾಣೇಕಿ ಅದಾಳವ
ಹ್ಮ್ ಬಾಳ ಶ್ಯಾಣೇಕಿ
ಹ್ಮಾ ನೆದರ್ ಬಿಡ್ಬ್ಯಾಡ್ ಬಿಡ್ರಿ ನಿಮ್ ಮಗಳಿಗೆ ನಿಮ್ ಮಗಳಿಗೆ ನೆದರ್ ಬಿಡ್ಬೇಡ್ ಬಿಡ್ರಿ ಪಾಪ ನೆದ್ರ ಆಗುತ್ತೆ ದೃಷ್ಟ ದೃಷ್ ಆಗತ್ತ ಬಿಡಿ ಹಾ
ನೀವ್ ವಟ್ ತಗೆಯಕತೆರೆತ ದೃಷ್ಟಿ
ನಾ ಇವತ್ತ ನಿಮ್ಮ ಮಕ್ಕಳಿಗೆ
ಹ್ಮ್ ಹ್ಮ್ ನೆದರಾಂಗಗ ಏನ್ ಇಲ್ರಿ ಅಂತ ಪರಿ
ಹ ಹ ಯಾಕೆ ನಿಮ್ ಮಗಳು ಚೆನ್ನಾಗಿಲ್ವ ನೋಡಕೆ.
ಅದಾಳ ಸರಿಯಾಗಿ ಸುಮಾರಗಿದಳ್
ಹ್ಮ ಹ ಆಯ್ತು ಬಿಡಿ ಸುಮಾರಾಗಿದ್ದಾಳೆ ಅಂದ್ರಲ್ಲಾ ಇಡ್ತೀ ನಾನು ಮತ್ತ ಆಮೇಲೆ ಮಾತಾಡ್ತನೆ. ಹ್ಮ